ಎ ಸಲ್ಪ ಪುರ್ಸೊತ್ತಿಗೆ ಇರಲ್ವ
ಯಾಕೆ ಏನಾಯ್ತು
ಎಂತ ಕನಕ್ಕ ಹೇಳ್ಬಿಡ್ಲಾ ಏನಿಲ್ಲ ಕಣಕ್ಕ ಹೇಳೇ ಹೇಳಿ ಹಲೋ ಹಲೋ ಯಾಕ್ಯಾಕ ಮಾತಾಡ್ತಿಲ್ಲಾ ಹಲೋ ಹಲೋ
ಹಲೋ ನಿಗೆ
ಹಾ ನೆಟ್ವರ್ಕ್ ಇರೋ ಕಡ ಬಾ ಅಕ್ಕಯ್ಯ
ಹ ಬಂದಿದ್ದೀನಿ ಆಯ್ತಾ ಇವಾಗ
ಹ್ಮ್ ಎಂತ ಕಣಕಯ್ಯ ಒಂದ್ ತುಟ್ಟು ಬಾಯಗ್ ಇಡಕ್ ಬಿಡ್ತಿಲ್ಲ
ಏನ್ ತಿಂತಿದ್ದೀರಾ ಇವಾಗ
ಅದೇ ಹೇಳಲಿ ಕಣಕ್ಕಾ ಅವಲಕ್ಕಿ ಮಾಡ್ತಿದ್ದೆ ಅಂತ ಇವಾಗ ತಿಂತಿದ್ದೀನಿ
ಎಷ್ಟ ತಡ ಕಣಕಮ್ಮ ನನಿಂದು
ಹಿಂಗ್ಯಾಕ್ ನೋಡ್ಕಣತೆ ನಮ್ದು
ಅವನು ಒಳಗಡೆ ಇರೋನ್ಗ್ ಹಸಿವ ಆಗಿರಲ್ವಾ
ಆಗತ್ತೆ ಕಣಕ್ಕಾ ಯಾರಿಗ್ ಹೇಳ್ಬೇಕು ಮಾಡ್ಕೊಡೋ ಅತ್ತೆ ಅತ್ರು ಅಲ್ಲಿ ಇಲ್ಲಿ ತಿಣಕ್ ತುಣಕಂತ ಜಿಗದಾಡ್ತಿದ್ದಾಳೆ ಯಾರಿಗ್ ಹೇಳುದು
ಹ್ಮ್
ಹ್ಮ್ ಮತ್ತೆ ಕಣಕ ಸಮಾಚಾರ
ಏನಿಲ್ಲ ಮಳೆ ಬರ್ತ
ಊರಿಗಿ ಹೋಗಿದ್ರಲ್ಲಾ ಏನೇನಾಯ್ತು ಏನೇನಿಲ್ಲ
ಊರ್ಗಿ ಮಂತ್ರಾಲಯಕ್ಕೆಲ್ಲ ಹೋಗ್ ಬಂದ್ವಿ ಪ್ರವಾಸ ಎಲ್ಲಾ ಚಲೋ ಆಯ್ತ
ಯಾವ್ಯ ಊರಿಗೆ ಹೋಗ್ಬಂದ್ರಿ
ಎಲ್ಲಿಲ್ಲಮ್ಮ ಮಂತ್ರಾಲಯದಲ್ಲಿ ಒ ನಾಲ್ಕೈದು ಪಂಚಮುಖಿ ಅನ್ ನ ದೇವಸ್ಥಾನಗಳಿವೆ
ಹ್ಮ್
ಅದೆಲ್ಲ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬಂದ್ವಿ
ರಾತ್ರಿ ಎಲ್ಲಿ ಉಳಕೊಂಡಿದ್ದೀರಿ
ರಾತ್ರಿ ಅಲ್ಲೇ ಮಂತ್ರಾಲಯ ಗೂ ದೇವಸ್ಥಾನ ಇದೆಯಲ್ಲಾ ಅಲ್ಲೇ ಮಲ್ಕೊಂಡ್ವಿ ರೂಮ್ ಎಲ್ಲ ಅಡ್ವಾನ್ಸ್ ಬುಕ್ ಮಾಡ್ಬೇಕಂತೆ
ಹಾ ನಿಮ್ಗ್ ಸಿಕ್ಕಿತ್ತ ಕೋಣೆ
ನಮಗು ಕೂಣೆಲ್ಲ ಸಿಕ್ಕಿರ್ಲಿಲ್ಲ
ಮತ್ತೆ ಸ್ನಾನ ಬಟ್ಟೆ ಉಟ್ಕೊಳ್ಳೋದೆಲ್ಲಾ ಹೇಗ್ ಮಾಡದ್ರಿ
ಸ್ನಾನ ಬಟ್ಟೆ ಇಟ್ಕೊದೆಲ್ಲ ಅಲ್ಲೆಲ್ಲಾ ಒಂದು ಶೌಚಾಲಯ ಇತ್ತು ಅದೆಲ್ಲಾ ಬಾಡಿಗೆ ತಗೊಂಡ್ವಿ
ಹ್ಮ್
ತಗೊಂಡು ಅಲ್ಲೇ ಸ್ನಾನಗಿನ ಎಲ್ಲ ಮಾಡಿ ರೆಡಿ ಆಗ್ಬಿಟ್ಟು ಗುಡ್ಡಿ ಮುಂದೆ ಬಂದು ತಲೆ ಬಾಚ್ಕೊಂಡು ರೆಡಿ ಆದ್ವಿ ಹೇಗಾಗಿತ್ತು ನಮ್ ಸಾರಿ ಚೊಲೋ ಕಾಣಿಸತಿದಯಾ
ಎಲ್ಲಾ ಚೆನ್ನಾಗಿತ್ತು ಕಣಯ ಅಕ್ಕ ಭೂತದ ತರ ಮೇಕಪ್ ಒಂದಿ ಇರಬಾರ್ದಾಗಿತ್ತು
ಯಾವದು
ಬೂತ ತರ ಮೇಕಪ್ ಒಂದ ಇರ್ಬಾರ್ದಾಗಿತ್ತು
ಅಯ್ಯೋ ನನಗ್ ಪಾರ್ಲರ್ದವ್ರು ಮೇಕಪ್ ಮಾಡಿದ್ದು ಕಣಮ್ಮ
ಅದು ಕಂಡಪಟ್ಟಿ ಭೂತ ಭೂತ ಕಂಡಂಗ ಕಾಣಾತರಿ ಕಣಕಯ್ಯ
ಹ ಇರ್ಲಿ ಬಿಡು ನಿಂಗೆ ಹೊಟ್ಟೆಗಿಚ್ಚು ಅದ್ಕ ಈಗ್ ಮಾತಾಡೋದು
ಇಲ್ಲ ಕಣ ಅಕ್ಕಯ್ಯ ಅಪ್ಪಯಾ ಇವು ತುಂಬಾ ನೈಸರ್ಗಿಕವಾದ ಸುಂದರ ಕೈಂದು ನಿಮ ಈ ಅದೆಲ್ಲ ಒಪ್ಪಲ್ಲ
ಬೇಡ ಕಣಮ್ಮ ಈಗೆಲ್ಲಾ ಅಂದು ನನ್ ಬಾಯಗ್ ಮಣ್ಣ ನಿಕ್ ಬೇಡ ಕಣಮ್ಮ
ಇಲ್ಲಕ್ಕಣಕ ಏನ ಇದೆ ಹೇಳ್ತಿದೀನಿ ನೀವೆಲ್ಲಾ ನೈಸರ್ಗಿಕ ಸುಂದರ್ಯರ ನೀವು
ಮತ್ತೆ ನಮೌನ್ ಬಂದ್ವಾ ಹೇಗೆ
ಮಂತೆ ಕಣ ಅಕ್ಕಯ್ಯ
ಮತ್ತೇನ್ ಬಂದವಾ ಅಮೌಂಟು
ಅದೇನಿಲ್ಲ ಕಣಕ ಮತ್ತೆ ಹೇಳಿ
ಹೌದಾ ಏನಿಲ್ಲಲ್ಲ ಹೇಳ್ಬೇಕು
ಹ್ಮ್ ಎಷ್ಟ ಜನ ಹೋಗಿದ್ರಿ
ನಾವೊಂದು ಏಳ ಜನ ಹೋಗಿದ್ವಿ
ಹ್ಮ್
ಹ್ಮ್
ಹಣ ಎಲ್ಲ ಎಷ್ಟು ಖರ್ಚ್ ಐತು
ಮನ ಎಲ್ಲ ಒಂದ್ ಐನೂರ್ ತನ ಖರ್ಚ ಆದ್ವು
ಹ್ಮ್ ಎಲ್ಲರಿಗ ಸರಿ ಒಬ್ರಿಗಾ
ಒಬ್ರಗ ಕಣಮ್ಮಾ ಎಲ್ಲರಿಗೂ ಸೇರಿ ಹೇಗ ಆಗುತ್ತೆ
ಹ್ಮ್
ಹೋಗಕ್ಕೆ ಎಂಬತ್ತೈದು ಬರಕ್ ನೂರು
ಹ್ಮ್
ನೂರ ಎಂಬತ್ತೈದು ನೂರ ಎಂಬತ್ತೈದ ಅಂದ್ರೆ ಒಂದ್ ಎರಡು ನೂರು ಇಟ್ಟೋ
ಹ್ಮ್
ಅಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಒಬ್ರಿಗೆ ಹೋಗಕ್ಕೆ ಒಂದ್ ನೂರು ರೂಪಾಯಿ
ಹ್ಮ್ ನನ್ನೂರು ಹ್ಮ್
ಒಂದು ನಾಷ್ಟಕ್ಕೆ ಐವತ್ತು ರೂಪಾಯಿ ಮೂರ್ನೂರ ಐವತ್ತಾಯ್ತು ಆಯ್ತಾ
ಅಲ್ಲೇನು ಮಂತ್ರಾದಲ್ಲಿ ಪ್ರಭಾವೇ ಇರುತ್ತೆ ಅಲ್ವಾ
ಅದು ಮಧ್ಯಾಹ್ನ ಮಾರ್ನಿಂಗ್ ಮಾಡ್ಬೇಕಲ್ವಾ ನಾಷ್ಟತ ಮೂರ್ನೂರ ಐವತ್ತೈತು ಸ್ಟೇಷನ್ಂದ ಮಂತ್ರಾಲಯ ಗುಡಿ ಹೋಗಕ್ಕೆ ನಲ್ವತ್ ರೂಪಾಯಿ ಹೋಗಕ್ ನಲ್ವತ್ ಬರಕ್ ನಲ್ವತ್ತು
ಹ್ಮ್ ಎಂಬತ್ತು ರೂಪಾಯಿ
ಎಂಬತ್ ರೂಪಾಯಿ ನಾಕ್ನೂರ ಮೂವತ್ತು ರೂಪಾಯಿ ಆಯ್ತು ಆಯ್ತಾ ಇಲ್ವಾ ಅದು ಪ್ರಸಾಾದ್ ಅದು ಪ್ರಸಾದ ಎಲ್ಲ ತಗೊಂಡು ಒಂದ್ ಐನೂರು ರೂಪಾಯಿ ಆಯ್ತು
ಹ್ಮ್
ಮ ಶೌಚಾಲಯ ಕ್ಕೆಲ್ಲ ದುಡ್ಡು ಕೊಡ್ಬೇಕಲ್ವಾ ಶೌಚಾಲಯಕ್ಕೆ ದುಡ್ಡು ಕೊಟ್ರಿ ಮೂವತ್ ಮೂವತ್ ರೂಪಾಯಿ
ಕಡಿಮಿನೆ ಕಣಕ್ಕಯಾ ಹ್ಮ್ ಒಳ್ಳೆ ದುಡ್ಡಲ್ಲ ಹೋಗ ಬಂದ್ರಿ
ಹ್ಮ್
ಮತ್ತೆ ಎಷ್ಟೊತ್ತಿಗೆ ಬಿಟ್ಟಿದ್ದು
ಸಾರ
ನೀವು ಮಾತ್ರ ಎಕ್ ಹೋಗಕ್ಕೆ ಎಷ್ಟೊತ್ತಗ್ ಬಿಟ್ಟಿದ್ದು
ಮ ನಾವು ಸಂಜೆ ಐದೂವರೆ ಗಂಟೆಗೆ ಬಂತು ಟ್ರೈನು ಅಲ್ಲಿ ರಾತ್ರಿ ಒ ಒಂಬತ್ತುವರಿಯತ್ತ ಆಗಿತ್ತು ಅವಾಗ ಬಂದ್ವಿ ಮುಟ್ಟಿದ್ರೆ ಅವಾಗ ಒಂದ್ ರೀಚ್ ಆಗ ಆದ್ರೆ ಇಲ್ಲಿ ಬರುವಾಗ ಎಂಟು ಗಂಟೆ ಕಿಲ್ಲೆ ಇದ್ವಿ ಗಟಾಪುರ್ ಸ್ಟೇಷನ್ಲ್ಲಿ
ಅದೆಲ್ಲ ವಿಚಾರ್ಸಿದ್ರಾ
ಏನು
ಎಫು ಗಂಟೆ ಬಟ್ರೇ ನಂದು
ಏನು
ಮೊದ್ಲೆೇ ವಿಚಾರ್ಸಿದ್ರ ಟ್ರೇನ್ ಎಷ್ಟು ಗಂಟೆಗೆ ಬರುತ್ತಂದು
ಎಲ್ಲ ಆನ್ಲೈನ್ ಅಲ್ಲಿ ನೋಡಿದ್ಲು ನಮ್ಮ ಅಕ್ಕ ಇದ್ರಲ್ಲೆಲ್ಲಾ ತುಂಬಾ ಜಾಣೆ ಅವಳು
ಹ್ಮ್
ಹಾದು ತುಂಬಾ ನಿದ್ದೆ ಹೊಡಿತಿದ್ದಾಳೆ ನೋಡುವಾಗ ಗೊರ ಗೊರ್ರ ಅಂತ ಗೊರ್ಕೆ ಹಾಕಿ ಪ್ರಾಣ ಎಂಗತ್ತುದಾಳೆ
ತಾವು ಹೊಡಿತೀರ ಅಲ್ವಾ ಗೊರ್ದ ಗೊರ್ಂದು
ನಾವು ಹೊಡಿಬೇಕ ಇವಾಗ ನೆಕ್ಸ್ಟು
ಹ್ಮ್
ಮಾತಾಡ್ಬಿಟ್ಟು ಮಲ್ಕೊಳ್ಳೋದು ನಮ್ದು ಯಾವಾಗ್ಲೂ ನಡೀತಿರುತ್ತೆ
ಐದ ನಿಿವಸಕ ಚಾಲ ಇತ ನಿಮ್ದು
ಲ್ಲಾ ನಡ ತರತೆ
ಹ್ಮ್ ಮತ್ತೆ
ಮತ್ತಷ್ಟ ಹೆಂಗ ಮಾಡ್ತಿದ್ವಿ ಅಮ್ಮನಗಂತ್ದೀ ಎಲ್ಲಾ ಹೇೋಗಿದ ಹ ಚೆನ್ನಾಗಿದ್ದಾರ ಮನೆಯಲ್ಲಿಯ
ಹ್ಮ್
ಹ್ಮ್
ಹ
ಚೆನ್ನಾಗಿದ್ದಾರ ಮನೇಲೆಲ್ಲಾರು
ನಿಂತ ಕೇಳಸತ್ತಿದೆ
ಹಲೋ
ಹಾ
ಮನೇಲೆಲ್ರು ಚೆನ್ನಾಗಿದಾರಾ ಹೇಗೆ
ಹ್ಮ್ ಚೆನ್ನಾಗಿದ್ದಾರೆ
ಹ್ಮ್
ಹ್ಮ್ ನೀವು ಜೀವ ಅಲ್ಲಿದ್ರು ಪ್ರಾಣದು ದೇಹ ಅಲ್ಲಿದ್ರು ಜೀವ ಎಲ್ಲಾ ಅಂಗಡಿಯಲ್ಲಿ ಇರ್ಬೇಕಲ್ವಾ.
ಎಲ್ಲಾ ಅಲ್ಲೇ ಅಸಲ್ಲರದು
ಹಾಗಿದ್ರೆ ಯಾಕ ಬರ್ಬೇಕು ಮನಸ್ಸು ದೇಹ ಎರಡು ತಗೊಂಡ್ ಬರ್ಬೇಕು ಮನ್ಸು ಅಲ್ಲಿ ದೇಹ ಇಲ್ಲಿ.
ಇವಾಗ ಟ್ರಿಪ್ ಎಲ್ಲಾ ನ ಮುಗತಲ್ವಾ ಬಾ ಬಾ ಅಂತಾರೆ ಸುಮ್ಮನೆ ಹೆಂಗ ಮಾಡದು ತಾನೆ
ಇನ್ನೊಂದ ಎರಡು ದಿನ ಇದ್ ಹೋಗು
ಏನಿರೋದು ಏನ್ ಬಿಡೋದು ಏನ್ ನಾಳೆ ಎಲ್ಲೋ ಇನ್ನೊಂದು ಕಡೆ ಟ್ರಿಪ್ ಪ್ಲಾನ್ ಮಾಡಿದ್ದಾಳೆ ನಮ್ಮ ಅಕ್ಕಾ
ಹ್ಮ್ಂ ಹೋಗ್ ಬನ್ನಿ ಮತ್ತೆ
ಎನ್ ಹೋಗೊದಮ್ಮಾ ಎನು ಅರ್ಥಾನೆ ಆಗ್ತಿಲ್ಲ
ಹ್ಮ್ ಆ ಹೋಗಿ ಬನ್ನಿ ಮತ್ತೆ ಬರಕ್ ಹೋಗೋದಾವಲ್ಲ
ಎಲ್ಲಿ ಹೋಗುದಾಗುತ್ತೆ ಇನ್ನೆ ಆರ್ ಮೂರು ವರ್ಷ ಎಲ್ಲಿಗೂ ಹೋಗುದಾಗಲ್ಲ್ ಹ್ಮ್ ನಮ್ಮಣ ಎಲ್ಲಾ
ಇವಾಗೇ ಹೋಗೋದು ಸಮಯದ್ದಾಗ ಹೋಗ್ಬೇಕು ಮತ್ತೆ ಮತ್ತೆ ಹೋಗ್ತೇವಂದ್ರೆ ಆಗಲ್ಲ
ಆಗಲ್
ಆ ಸಮಯ ಕೂಡ್ ಬಂದಾಗೆ ಹೋಗ್ಬೇಕು
ಹೋಗ್ಬೇಕು ಹೌದು
ಮತ್ತೆ ಯಾವ್ರಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಮತ್ತೆ ಯಾವ್ರಿಗೆ ಹೋಗ್ಬೇಕ ಅನ್ಕೊಂಡಿದೀರಾ
ನ ಎಲ್ಲಪ್ಪ ವಿಜಾಪುರಕ್ಕೆ ಹೋಗಬೆಕಂತ್
ಯಾವರೂ
ತುಳಜಾಪುರ
ಹ್ಮ್ ಹೋಗ ಬನ್ನಿ ಅಲ್ಲ ಮತ್ತೆ
ಹ್ಮ್ ಸರಿ ಹೋಗ್ ಬರ್ತೀವಿ
ಹ್ಮ
ಮತ್ತೆ ಏನ್ಸ ನಾನು ಅಕ್ಕ ಮತ್ತೆ ಅಕ್ಕ ಅಂದ ಯಾರೋದ ಯಾರಕ್ಕ ರಿಲಷನ್ನು
ಹ್ಮ್
ಅವ್ರರೆಲ್ಲ ಹೋಗ್ತವಿ
ಹೋಗಿ ಬನ್ನಿ
ಹ್ಮ್
ಹ್ಮ್
ಮತ್ತೆ
ಮತ್ತೇನಲ್ಲ ನಿಮ್ ಕಡೆನೂ ಸಮಾಚಾರ ಏನ್ ಮಾಡ್ತಿರೋದು.
ನಮ್ಮ ಕಡೆ ಏನು ನಿವಾತ್
ಹ್ಮ್.
ನಮ್ಮ್ ಕಡೆ ಏನಿಲ್ಲ ಆರಾಮ್. ನಿಮ್ ಕಡೆನೇ ಇವಾಗ. ಒಟ್ಟೆ ಚುರುಡ್ತಿದೆ ಊಟ ಮಾಡ್ತಿದ್ದೀನಿ ಹಂಗೆ ನಿಮ್ ಊಡ ಮಾತ್.
ಹೌದಾ ಊಟ ಮಾಡಮ್ಮ ಬಾಳ್ ಲೇಟ್ ಆಯ್ತು.
ಹ್ಮ್ ಹ್ಮ್ ಮಾಡ್ತೇವೆ ಮಾಡ್ತೇವೆ.
ಹ್ಮ್.
ನಿಮ್ಮ ಅಕ್ಕ ಮಳಿಗಿದ್ರ ಎಬ್ಬಿಸಿ. ನಿಮ್ಮ ಅಕ್ಕ ಜೋರ್ ನಿದ್ದೆ ಹತ್ತಿದ್ಯಾ.
ತುಂಬಾ ಜೋರ್ ಹೊರ್ಕೆ ಹೊಡಿತ್ತಿದಾಳ ಅವಳು. ಅವಳು ಹಾಗೆ ಕಣಕ್ಕ ಮಲ್. ಕೊಂಡ್ ಬಿಟ್ರೆ ಆಯ್ತಲ್ಲ ಯಾರನೂ ನೋಡಲ್ಲ.
ಸ್ವಲ್ಪ ಎಬ್ಬಿಸಿ ಏನಾಗಲ್ಲ.
ಬೇಡಮ್ಮ ಅವಳು ಹೊಡಿದ್ ಬಿಡ್ತಾಳೆ ನನ್ನ.
ಹ್ಮ್ ಸರಿ ಕಣಕ್ಕ ಮತ್ತೆ ಹಚ್ತೀನಿ.
ಆಯ್ತು ಸರಿ ನೀವು ನಾಷ್ಟ ಮಾಡಿ.
ಹಾ.